ಕೇಳು ಏನ್ ಮಾಡ್ತಾ ಇದ್ದೀರ
ನಾವು ಆ ಅಡ್ಗೆ ಮಾಡ್ತಿದ್ದೆ. ನೀವು ಏನ್ ಮಾಡ್ಕೊಂಡಿರೋದು
ನಾವು ಇಂಜಿನಿಯರಿಂಗ್ ಮಾಡ್ತಾ ಇರೋದು.
ಹೌದಾ
ಹ್ಮ್ ಏನ್ ಮಾಡ್ತಾ ಇದ್ದೀರಾ ಅಡುಗೆ
ಅಡುಗೆ ನಾನು ತರ್ಕಾರಿ ಸಾಂಬಾರ್ ಮಾಡ್ತಿದ್ದೆ ನಿಮ್ದು ಊಟ್ ಊಟ ಆಯ್ತಾ
ಹ್ಮ್ ಆಯ್ತು ಇವಾಗ ತಾನೇ ಮಾಡ್ದೆ ಊಟ.
ಹಾ ಹಾ ಏನುಟಾ
ಟ್ಟ ತತ್ತಿ ಮೊಟ್ಟೆ.
ಮೊಟ್ಟೆ ಮೊಟ್ಟೆನ ತತ್ತಿ ಅಂತೀರಾ.
ಹಾ ಹೌದು ನಿಮ್ಗ ಗೊತ್ತಿಲ್ವಾ.
ಹಾ ಹಾ ಆ ಭಾಷೆ ಗೊತ್ತಿಲ್ಲಾ.
ಹ ನಮ್ ಕಡೆ ತತ್ತಿ ಅಂತಾರೆ.
ಹಾ ಹಾ ಹಾ.
ಹ್ಮ್ ನಿಮ್ ಕಡೆ ಏನಂತಾರೆ.
ಮೊಟ್ಟೆ ಅಂತ್. ರೆ ಮೋಟ್.
ಹ್ಮ್ ನಮ್ ಕಡೆ ಜಾಸ್ತಿ ಯೂಸ್. ಮಾಡದೆ ತತ್ತಿ ಅಂತ.
ಹಾ ಹಾ ಹಾ.
ಹ್ಮ್ ಮತ್ತೆ ಏನ್ ಮಾಡ್ತಾ ಇದ್ದೀರಿ ಊಟ.
ಊಟ ತರಕಾರಿ ಸಾಂಬಾರ್ ಮಾಡಿದ್ದೆ ಹ. ಮತ್ತೆ ಕಾಲೇಜಲ ಎಲ್ಲ. ಹೆಂಗ್ ನಡೀತಿದೆ. ಏನ್ ಓದ್ತಿರದ್ ನೀವು. ಏನ್ ಓದ್ತಿರದು ಕಾಲೇಜ್ಗಲ್ವ ಹೋಗ್ತಿರೋದು.
ನಾವ್ ಬೆಂಗಳೂರು.
ಬೆಂಗ್ಳೂರಾ.
ಹ್ಮ್ ಹೌದು ಇಂಜಿನಿಯರಿಂಗ್.
ಹೌದು.
ಹ್ಮ್. ತಾವ ಏನ್ ಮಾಡ್ತಾ ಇರೋದು.
ನಾವು ಹೌಸ್ ವೈಫ್ ಆಗಿದ್ದೀವಿ.
ಹ್ಮ್ ಹ್ಮ್. ಏನು ಓದಿಲ್ವ ತಾವು ಡಿಗ್ರಿ ಏನು ಅಂದ್ರೆ. ಅಲ್ಲಿಗೆ ಬಿಟ್ಟಿದ್ದೀರಾ.
ಹಾ ಅಲ್ಲೇ ಬಿಟ್ಟು. ಮದ್ವೆ ಆಯ್ತು ಮದ್ವೆ ಆಯ್ತು ಅವಾಗ ಬಿಟ್ಬಿಟ್ಟು.
ಇನ್ನು ಓದ್ಬೇಕಂತೇಳಿ ಆಸೆ ಇರುತ್ತೆ ಅಲ್ವಾ.
ಹಾ ಓದೇ ಮದ್ವೆ ಆದ್ಮೇಲೆ ಓದೇ ಕಂಪ್ಲೀಟ್ ಮಾಡ್ಕೊಂಡೆ.
ಹ. ಮತ್ತೆ ಜೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಕೆಲ್ಸ ಇರುತ್ತೆ.
ಕೆಲಸ ಮಕ್ಳು ಅವ್ರಿಗೂಸ್. ಸ್ಕೂಲು. ಅವ್ರನ್ನಲ್ಲ ಕಳ್ಸಬೆಕಲ್ವಾ ಅದಕ್ಕೆ.
ಹಾಗಲ್ಲ ಕಂಪ್ನಿಯಲ್ಲಿ ಎಲ್ಲಿ ಕೆಲ್ಸ ಇರುತ್ತೆ ಅಲ್ವಾ.
ಹಾ ವರ್ಕ್ ಫ್ರಮ್ ಹೋಮ್ ಹುಡುಕ. ತೆ ಮನೇಲ್ಲ ಮಾಡುವಂತ ಕೆಲ್ಸಗಳು ಅದು ಯಾವ್ದ ಸಿ ಕಿಲ ನೋಡೋಣ ಮುಂದೆ ಏನಾದ್ ಹತ್ರ ಸಿಕ್ಕಿದ್ರೆ ಮಾಡ್ತೇನಿ
ಹ್ಮ್
ಹ ಹಾ ನೀವು ಯಾವ್ ಯೇ ಯೇ ಯಾವ ಇಆರ್
ಮೊದಲನೇ ವರ್ಷ
ಮೊದಲನೇ ವರ್ಷನಾ
ಹಾ ಹೌದು ಹೇಗಿತ್ತು ತಮ್ಮ ಡಿಗ್ರಿ ಜೀವನ
ಚೆನ್ನಾಗಿತ್ತು
ಆ ಹೌದು ಎಲ್ಲಿ ಪ್ರವಾಸಕ್ಕೆ ಹೋಗಿದ್ರ ಕಾಲೇಜ್ ಇದ್ದಾಗ
ಹಾ ಹೋಗಿದ್ದ ದಿವೆ ಆವಾಗ ಮೇ ಕ್ಕೆ ದಾಟ ಹೋಗಿದ್ದು
ಹಾ ಎಲ್ಲಿ ಬರುತ್ತೆ ಅದು
ಮೇಕೆದಾಟ ಅದು ಇದು ಕನಕಪುರ ಸೈಡು ಆ ಕಡೆಯಿಂದ ಹೋಗೋದು ಮಡಿಕೇರಿ ಈಗ ಹೋಗಿದ್ದ್ ದೂ ಕಾಲೇಜಲ್ಲಿ ಇದ್ದಾಗ
ಹ್ಮ
ಹ್ಮ
ಮತ್ತೆ ಕ ಶಾಲೆ ಶಾಲೆಯಲ್ಲಿಿದ್ದಾಗ ಹೋಗಿಲ್ವಾ
ಶಾಲೆಯಲ್ಲಿ ಇದ್ದಾಗ ಮಡಿಕೇಗ್ ಹೋಗಿದ್ದು
ಹಓ ಹಾಂಗೆ
ಹಾ ಹ ಚೆನ್ನಾಗಿರುತ್ತೆ ಸ್ಕೂಲ್ ಹ ಶಾಲೆಯಲ್ಲಿ ಹದ ಇದ್ದಾಗ ಎಲ್ಲಾರು ಗೆಳತಿ ಗೆಳೆಯರ ಜೊತೆ ಮತ್ತೆ ಹೋಗೋದು
ಹಓ ಹಂಗೆ
ಹಾ ಚೆನ್ನಾಗಿರುತ್ತೆ ಅವರು ನಮ್ಮ ಶಿಕ್ಷೆ ಕೆ ಎಲ್ಲರ್ ಎಲ್ಲವೂ ಅಂದ್ರೆ ಅವರೆಲ್ಲ ನೆನಪ ಹಾಕ್ತಾರೆ ಫ್ರೆಂಡ್ಸ್ ತರ ಇರ್ತಾರೆ ಅಂದ್ರೆ ಹಾ ಇಲ್ಲ ಅವರೆಲ್ಲಾ ಈಗ್ಲೂ ಫೋನ್ ಕರೆಯಲ್ಲ ಇದಿದ್ದಾರೆ ಮಾಡ್ತಾ ಇರ್ತಾರೆ ಹಾ
ಮತ್ತೆ ತಮ್ದು ಲವ್ ಮ್ಯಾರೇಜ್ ಅರೆಜ್ ಮ್ಯಾರೇಜ್
ಹ್ಮ್ ಹ್ಮ್ ನ ಅರೇಂಜ್ ಮ್ಯರೆಜ್
ಹಾ ಹಂಗೆ ಹ್ಮ ಮತ್ತೆ ಎಲ್ಲಿ ಅಲ್ಲಿ ಲವ್ ಮಾಡಿ ಲವಾಗಾದರ
ಇಲ್ಲ ಇಲ್ಲ ಥರ ಏನಿಲ್ಲ ಹಾ
ಈಗಿನ ಕಾಲದಲ್ಲಿ ನೋಡಿದ್ರೆ ಅಪ್ಪ
ಹುಡುಗಿಯರು ನೋಡಕೆ ಭಯ ಆಗತ್ತೆ ಹ್ಮ್ ಇವಾಗ ಮಾತಾತಿದ್ರೆ ಮಾತಾಡಂಗೆ ಇಲ್ಲ ಮದ್ವೆ ಆಯ್ತಿದೆ ಹೆಂಗ ಡೈವರ್ಸ್ ಹ ಅದು ಆತರ ಮಾತಾಡಂಗಗೆ ಇಲ್ಲ ತುಂಬಾ ಕಡಿಮೆ ಒಳ್ಳೆ ಹುಡುಗಿ ಸಿಗೋದು
ನಿಜ ನಿಮ ಪ್ರಕಾರ ಹುಡುಗ್ರ ಹೆಂಗೆ ಇರಬೇಕು
ಆತರ ಎಲ್ಲ ಯೋಚನೆ ಮಾಡಕ ಹೋದ್ರೆ ನಿಜ ಈಗ್ ಸಿಗೋದ ಒಂದ ಪುಣ್ಯ
ಹ್ಮ್ ಹ್ಮ್ ಎಲ್ ಯಾವ ಹಚಿ ತರ ಏ ನೂರು ಕೊಬ್ಬರು
ಗುರುಳ್ಳವರು ಅಂತಾನೂ ಹೇಳಕ್ ಆಗಲ್ದ ಅವರು ಇರ್ತಾರೆ ಹ ಅವರು ಇರ್ತಾರೆ ಇವರು ಇರ್ತಾರೆ ಎಲ್ಲಾರು ಒಳ್ಳೆಯವರು ಇರಲ್ಲ ಎಲ್ಲಾರು ಕೆಟ್ಟವರು ಇರಲ್ಲ ಹಾಂ
ಹ್ಮ್
ಮತ್ತೆ
ಮತ್ತೆ ನಿಮ್ ಪ್ರಕಾರ ಹೇಗಿರ್ಬೇಕು ಹುಡುಗರು.
ನೀ ಕೆಟ್ಟ ಹ್ಯಾಬಿಟ್ ಎಲ್ಲ ಇರಬಾರ್ದು. ಕೆಟ್ಟದ್ದು ರೀತಿಯ ಎಲ್ಲ ಅವರು ಹೆಣ್ಣಿಗೂ ಒಂದ ಗೌರವ ಕೊಡ್ಬೇಕು.
ಹ್ಮ್
ಆತರ ಇರ್ಬೇಕು.
ಹ್ಮ್ ಹ್ಮ್
ಅವರು ಅವರು. ಅವ್ರಗೂ ಎಷ್ಟು ಬೆಲೆ ಇರುತ್ತೆ ಅವ್ರಿಗೂ ಅಷ್ಟೇ ಬೆಲೆ ಕೊಡ್ಬೇಕು ಇಬ್ರು ಸೇಮ್ ಇರ್ಬೇಕು ನಾನ್ ಗಂಡು ನೀನ್ ಹೆಣ್ಣು ಅನ್ನೋ ರೀತಿ. ತಿರುಬಡ್ದು.
ಹಾ ಇಬ್ರು-
ಇವಾಗ ಇಬ್ರು ಒಂದ ಜಗಳ. ಆಡ್ತಿದ್ರೆ. ಈಗ ನಾನ ಸೊ ಅಯ್ಯೋ ನಾನ ಮನ್ಯ ಇವರ್ ಮುಂದೆ ಸೋಲ್ಬೇಕು ಅನ್ನೋ ರೀ
ಹಾ ಇಬ್ರು ಸಂಭಾಳ್ಸ್ಕೊಂಡ್ ಹೋಗ್ಬೇಕ.
ತು ಬಿಡು ಹೋಗ್ಲಿ ಯಾರ್ ಮುಂದೆ ಸೋತೆ. ನನ್ ಗಂಡಂದ ಮುಂದೆ ಅಲ್ವಾ ಸೋತೆ ಅನ್ನದ. ಒಂದು ಬಿಟ್ರೆ. ಅವ್ರ ಜೀವನ ಗೆದ್ದಂಗೆ.
ಹ್ಮ್ ಅಂದ್ರೆ ಒಂದ್ ಮಾತಿಂದ ಇರ್ತಾರೆ ಏನಾಗುತ್ತ.
ಮತ್ತೆ ಈಗಿನ ಕಾಲದ ಹುಡಗಿರ
ಹಾ ಜಾಸ್ತಿ ಅದು ಮಾತ್ರ ನಿಜ.
ನಾವೇನಕ್ ಸೋಲ್ಬೇಕು.
ಹ್ಮ್
ನಾವೇನಕ್ ಅವ್ರ ಮುಂದೆ ಸೋಲ್ಬೇಕು ನಾನೇನಕ್ ಸೋಲ್ಬೇಕು ಹಂಗೆ ಹಿಂಗೆ ಅನ್ನದ. ಬಂತು ಅಂದ್ರೆ ಮುಗೀತ. ತುಅಂತ. ಎಲ್ಲಾರು ಸಮಾನ. ಮತ್ತೆ ಗಂಡ ಮಕ್ಳುಗಳು ಎ ಅಲ್ಲ ಗ ಹೆಣ್ಮಕ್ಳುಗಳು ಇನ್ನೊಂದು ಅಂದ್ರೆ ಯಾರ್ ಮುಂದೆನು ಬೈಬಾರ್ದು
ಹಾ ಹೌದ ಹೌದು
ಅದೊಂದು ಇರುತ್ತೆ ಎಲ್ಲಾರ ಮುಂದೆ ಅಮ್ಮ ಅಮ್ಮನ್ ಹೆಂಗ್ ಪ್ರೀತಿ ಮಾಡ್ತ ರೋ ಅದೇ ರೀತಿ ಅವ್ರನು ಅದೇ ಸಾಮಾನ ಆಗ ನೋಡಿರಿ ಗಬ್ಬ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಅಮ್ಮಂದೆ ಬೇರೆ ತರ ನೋಡ್ತಾರೆ ಸಾರೆ ಈಗೋ ಇವಳು ಈಗ್ ಬಂದಿರೋಳು ಆ ಇವ್ಳಿ ಬೇರೆಯವಳು ಅನ್ನೋ ಭಾವನೆ ಬಂದ್ಬಿಡತ್ತೆ ಆತರ ಎಲ್ಲಾ ಮಾಡ್ಬಾರ್ದು ಅದೊಂದು ಬಿಟ್ರೆ ಸರಿ ಹೋಗುತ್ತೆ ಚೆನ್ನಾಗಿರತ್ತೆ ಲೈಫ್ ಅಲ್ಲಿ ಮೇನ್ ಬೇಕಾಗಿರೋ ಅಂದ್ರೆ ಜೀವನದಲ್ಲಿ ಏನ್ ಬೇಕಾಗಿರೋದು ಅಂದ್ರೆ ಅದೇ ನಾನ್ ಸೋಲ್ಬಾರ್ದು ಅವರು ನಾನ್ ಸೋಲ್ಬಾರ್ದು ದೊನ್ನ ದೊನ್ ಬಿಟ್ಟ ಬಿಟ್ರೆ ಎಲ್ಲಾ ಸರಿ ಹೋಗುತ್ತೆ ಬೈದ್ರ ಅದನ್ನ ಈ ಕಿವಿಲ್ ಕೇಳ್ಕೊಂಡ್ ಈ ಕಿವಿಲ್ ಬಿಡ್ಬಿಡ್ಬೇಕು
ಹಾ ಹೋಗಬೇಕಿ
ನೆಕ್ಸ್ಟ್ ಆ ನೆಕ್ಸ್ಟ್ ಇದಕ್ಕೆ ಸರಿ ಆಯ್ತು ಹೋಗೋಣ ನೆಕ್ಸ್ಟ್ ನಾಳೆ ಅಷ್ಟೆ ಅನ್ನ ರೀತಿ ಇರ್ಬೇಕು
ಇಲ್ಲಿ ಹತ್ತೆ ಜಗಳ ಬಂತು
ಹಾ ಅಂದ್ರೆ ಅವರು ಅತ್ತೆ ಅಂದ್ರೆ ಹಂಗಂತ ಅಂದೆ ಹತ್ತೆದೀರು ಎಲ್ಲಾರೂ ಒಳ್ಳೆಯವ್ರು ಅಂತ ಏನು ಹೇಳಕ್ಕ ಆಗಲ್ಲ ಅವರುನು ಮ ತರಾನೇ ನೋಡ್ಬೇಕು ಇವರುನು ಅಮ್ಮ
ಹ ಹೌದ ಅದು ನಿಜ ಅದು ಯಾಕು ಏನು ಗೊತ್ತಿಲ್ಲ ಅತ್ತೆ ಜಗಳ ಅಂದ್ರೆ ಪ್ರತಿಯ ಒಂದು ಮನೇಲಿ ಇರುತ್ತೆ
ಹೌದು ನಿಜ ಹ್ಮ ನಮ್ಮನೇಲಿ ಆತರ ನೇ ಇಲ್ಲ ನಾವೆಲ್ಲಾ ನಾನು ನಮ್ಮ ಅತ್ತೆ ಎಲ್ಲ ಅಮ್ಮ ಮಗಳ ತರಾನೇ ಇದ ಒಂದ್ ಮಾತ್ ಏಳ್ ಸರಿ ನಾವು ನಮ್ಮ ಅಮ್ಮ ಏನಾರರು ಬೈ ಇದ್ರೆ ನಾವ್ ಸಹಿಸ್ಕೊಂಡ್ ಹೋಗಲ್ವಾ ಅಷ್ಟೇ ಅವ್ರಿಗೂ ಅವ್ರಿಗೂ ಆಯ್ತು ಆಯ್ತಮ್ಮ ಆಯ್ತು ಹೇಳಿದ್ದೆ ಸರಿ ಅಂದ್ರೆ ಮುಗೀತು ಅವಾಗ ಜಗಳಾನ ಬರಲ್ಲ ಏನು ಈಗ ಅವರಿಬ್ರು ಜಗಳಾಡಿದ್ರ ಏನಂತ ಮನೇಲಿ ಇರೋ ಗೊಂಡ ಗಳಲ್ಲ ಒಂತರಾ ಅವ್ರ ಗಡೆಯಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ ಈ ಜಾಗಲ ಎಷ್ಟೋ ಮನೇಲಿ ಆತಾರೆ ಈಗ್ಲೂ ನಡೀ
ಹ್ಮ್ ಹೌದು
ಟ್ರೇಡಡ್ ಏಟಿ ಪರ್ಸೆಂಟ್ ಹಂಗೆ ನಡೀತಿದೆ
ಹೊರ್ಗನ್ ಜಾಬನ್ ಟೆನ್ಷನ್ಗಿಂತ ಮನೆಯವ ಜಗಳದ ಟೆನ್ಶನ್ ಜಾಸ್ತಿ
ಜಾಸ್ತಿ ಆಗಿದೆ ಆ ತರ ಬೇರೆ ಆಗ ಹದೆ ಸಂಂಬಾಳಿಸ್ಕೊಂಡ್ ಹೋಗ್ಬೇಕು ಎಣ್ಣಾದಳಿ ತಾಳ್ಮೇರ್ಬೇಕು ಅದೇ ಗಂಡಸರುಗಳು ಅವರುನು ಪ್ರೀತಿಯಿಂದ ನಡ್ಕೊಬೇಕು
ಹ್ಮ್ ಹ್ಮ್ ಏನ್ ಮಾಡ್ಬೇಕ ಹ ಅವಾಗೆ ಚೆನ್ನಾಗಿರ್ತಿತಿ ಹೇಳ್ಬೇಕಾದ್ರೆ ಎಲ್ಲಾ ಒಂದೇ ಕುಟುಂಬ ಇರ್ತಿತಿ ತ್ತಲ್ಲಾ ಎಲ್ಲಾರು ಸಂಭಾಳ್ಸ್ಕೊಂಡು ಚೆನ್ನಾಗಿ ಹೋಗ್ತಿದ್ರು ಇವಾಗ ಬಿಟ್ರೆ ನ ಆಸ್ತಿ ಐತಿ ಥೂ ಅದು ಇದು ಆಯ್ತು ನಂದು ಕಡೆ ಕ ಇರ್ಲಿ ನಿಮ್ದ ಇದು ಸಪ್ರೇಟ್ ಇರಲಿ ತಲೆ ನಾವು ಕೇಳ್ಬಾರ್ದು ಒಬ್ಬೊಬದ್ದು ಒಂದೊ
ಸದೇ ನಾವ ಎಲ್ಲಾರೂ ಮನೆಯಲ್ಲ ಒಂದು ಒಂದೊಂದು ಏನಾದ್ರು ಒಂದು ಸಮಸ್ಯೆ ಇದ್ದೇ ಇರುತ್ತೆ ಯಾರ ಮನೆಯಲ್ಲ ಕರೆಕ್ ಬಿಟ್ಟು ಅಂತ ಹೇಳಕ್ಕೆ ಆಗಲ್ಲ
ಜಗಳ ಇರ್ದೇ ಇರೋ ಮನನೇ ಇಲ್ಲ ಇವಾಗ
ಇಲ್ಲ ಇಲ್ಲ ನೀಜ
ಹ್ಮ್ ಹ್ಮ್ ಏನಪ್ಪ ಇಷ್ ಎಷ್ಟೊಂದು ಜಗಳ ಆಡ್ತಾರೆ ಕೇಳಬಾರ್ದ
ಜಗಳಗಳು ಎಲ್ಲಾ ನಡೆಯುತ್ತೆ
ಹ್ಮ್
ನಾವೇ ದಿನ್ ಬೆಳಗಾದ್ರೆ ಟಿವ ವಿಲಿ ನೋಡ್ತಿರ್ತವಲ್ಲ ಹಂಗ್ ಮಾಡಿದ್ರ ಇವಾಗ ಅಪ್ಪ ಮಕ್ಳಗ್ ಬೆಲೆನೇ ಇರಲ್ಲ ಆತರ ಇನ್ನ ಮುಂದೊಂದು ಬೇರೆ ತರ ಆಗೋಗುತ್ತೆ
ಎಷ್ಟೊಂದ್ ಮಕ್ಕಳು ಅಪ್ಪ ಅಮ್ಮಗಳನ್ನು ಹೊರ್ಗ ಹಾಕಿದ್ ಮನೆೇ ಬಿಟ್ಟು ಅವ್ರ್ದೇ ಇರುತ್ತೆ ಮನೆ ಅವ್ರಿಗೆವರ್ಗ ಹಾಕ್ತಾರೆ ಹಾ
ಫೀಲಿಂಗ್ಸ್ ಇವಾಗೆಲ್ಲ ಹೋಗ್ಬಿಟ್ಟಿದೆ ನಮಗಿರೋಷ್ಟು ಫೀಲಿಂಗ್ಸ್ ನನ್ ಮಕ್ ಕ್ಲಿಕ್ ಬರಲ್ಲ ನಮ್ಮ ಮಕ್ಳಿಗೆ ಫೀಲಿಂಗ್ಸ್ ಅವ್ರ ಮಕ್ಕ
ಅವ್ರ ಮಕ್ಳ ಇಲ್ ಬ ಹಾ ಹ ನಿಜ್ಜಾ
ಹಂಗೆ ಹೋಗ್ತಿರುತ್ತೆ
ಹ್ಮ್ ನಿಮ್ ಮಕ್ಳು ಲವ್ ಮಾಡಿದ್ರೆ ಅಂದ್ರೆ ಅವಾಗ ಹೆಂಗ್ ಮಾಡ್ತೀರ
ನೋಡ್ಬೇಕು ಅದನ್ನು ನೋಡ್ಬೇಕು ಒಳ್ಳೆ ಹುಡುಗಿನ ಆಗದೇ ಇಲ್ಲ ಅಂತ ಹೇಳಲ್ಲ ಇಲ್ಲ ನಾನು ಒಪ್ಕೊಂತೀನಿ
ಅದು ಬಂದೇ ಬರುತ್ತೆ ಮುಂದೆ ಡಿ ಗ್ರಿಯಲ್ಲಿ ಅದು ಹಾ ಅ ಮನಿ ಬಂತು ನೀವ್ ಒಪ್ ಗೊತ್ತೀರಾ ಇವಾಗ ನೀವ ಒಪ್ ಗೊತ್ತೀರಾ ಇವಾಗ
ಓಪ್ಕಂತೀನಿ
ಲವ್ ಮಾಡಕತ್ತಾರ ನಂಗ ನೀವ್ ಮುಂದೆ ಹೇಕತಾರ ಅವ್ರು ಹ್ಮ ನಾವ್ ಹಿಂಗ ಹಂಗ ಮಾಡ್ತಾ ಇದ ಇದವಿ ನಾ ಮದ್ವೆ ಆಗ್ತತಿವಿ ಅಂತೇಳಿದ್ರೆೊಬೇರಾಏನ್ ಬೇಡ ಅಂತ ಹೇಳ್ ಬಿಬಿ ಹ್ಮ್ ಅದೇ ಅಂದೆ
ಹ್ ಸರಿ ಆ
ಸರಿ ಸರಿ ಧನ್ಯವಾದ ಹಾ